ಹ ಎಲ್ಲಸತ ಎಲ್ಲ ಇಗ ನ ಹ ಹ
ಕರ್ಚಿಗೆ
ಅಲ್ಲಿ ಖರ್ಚಿಗೆಲ್ಲಲ್ಲಿ ಇವನಿ ಇವನಲ್ಲಿ ಸಾಲಿ ಐನೂರು ರೂಪಾಯಿ ಇವನಿ ಕೊಡತನಿ ಮತ್ತ ಇನ್ನೊಬ್ನಲ್ಲಿಂದೊ ಸ್ಥಾನ ಮೂಾವಿ ಎಲ್ಲಿ ಆತ ಮೂರ್ ಸಾವಿರ ಅದಲ್ಲ ಈಗ ಕ್ಯಾನ್ಸಲ್ ಮಾಡ್ಕೊಂಡವ ಮೂ ಕಾಲ್ ಮೂರ್ ಕಾಲ್ ಕ್ಯಾನ್ಸಲ್ ಆಗತು ಮೂರ್ ಕ ಮೂರ್ ಕಾಲೋ ಯ ಆತ್ ಕಾಲ ಅದನ್ನು ಸಾರಭದ ಡಿಲಸ ಅತ ಕಾಲ ಎಷ್ಟು ಕಾಲ ಹ ಬಣ ಹಾಗ ಹ್ಮ ಹ್ಮ್ ಹೇಳು
ರುಜೆ ಮಲ್ಯನ್ಕಿಿನ ಸಾಲ ಜಗ್ಗಿ ಮಾಡಿ ಇಟ್ಟಿದೆ ಎಲ್ಲ ನೀನು
ನ ನಕ ಮತ್ತೇ
ಆಗದ ಆಗದಂದ ಅದು
ಅ ಅದ ಕಾಲದು ಆ ಕಾಲ ಹದಿನ ಕಾಲದ್ರ
ಎಷ್ಟಂತ
ಹ ಹದನಾರ್ ಕಲು ಫೇಲ್ ಮಾಡಿಕನಂತ
ಅಂದರ ನೀಏನಾಗಲ್ಲ ನ
ಅಂದ್ರನು ಒಂಬೈನೂರ ಅರವತ್ತು ಬಂದ ಬರ ಹದ್ಿನಾರ ಹದಿನಾರ ಕಾಲನು ಇಲ್ಲಿ ಕೇಳ ಬ ಬರ ಹದಿನಾರ ಕಾಲನು ಹ್ಮ ಮಾತಾಡ್ಲಾರ್ದು ರೀಫ್ರಷ್ ಮಾಡಿ ಮಾಡ ಮಾಡ್ ಕರೆಂದ್ರೆ ಒ ಹಾ ಪ್ರತಿ ಕಾಲ ರೀಫ್ರೆಶ್ ಮಾಡ
ಪ್ರತಿ ಕಾಲ್ ರಿಫ್ರೆಷನ್ ಎಲ್ಲ ಆಯ್ತು ಇವಾಗ ಆದ್ರೆ ಮೂರ್ ಟಾಸ್ಕ್ ಹಾತ ಇವು ಮತ್ತೆ ರಿಫ್ರೆಶ್ ಹಾಕ್ ಮಾಡಮ್ ಮತ್ತೆ
ಒಗಿ
ಹಾಫ್ ಎಫ್ಟ
ಯಂಗನ್ಗಲೇ ಪ್ರತಿಕಾಲಿ ಮಾಡಪ್ಪಾನಿ ಟೀ ಬ್ರಷ್ ಮಾಡೋ ಅದೇನ ಇ ಒ ಒ ಹ ಬರ ಒಂದ್ ಎಡ ಸೆಕೆಂಡ್ ಅಲ್ಲ ಅ ಸಪ ಬಷ
ಹಾ ಹಾ ನೋಡ ಮತ್ತೆ ನೀನ ಗಲಜ
ಹೌದೌದು ಮಾತಾಡ್ಬ ತಪ್ಪ ತಪ್ಪ ಆಯ್ತು ಅದ ಪರಕನ್ ಬರ್ತಾವ್ರಿ ಅವು ಹ
ಹಾ ಪಟಕ್ಕನ ಬರ್ತ ನಿನ್ನೆ ನನಗ್ ಹೇಳಿದೆ ಅಲ್ಲಿ ಹೂವು
ಹ
ಇವಾಗ ನೆನ್ಪಿಟ್ಟಗ ಅದಿಕ್
ಆಯ್ ಸ ಎಂಗ ನಾಮಾಡಿ ಎಲ್ಲ
ಯಾವಾಗ್ಲೂ ಮಿಸ್ಟೇಕ್ ಆಗ್ಲಾರ ಮಾತಾಡೋದು ಮನುಷ್ಯರ ಕೈಯಗ ಆಗಲ್ಲ
ಹಾ ಬಸನ್ ಕ ಗತ್ತ
ಹ ಮನುಷ್ಯರಂದ್ರನೆೇ ಮಿಸ್ಟೇಕು
ಹ್ಮ್
ಅರ್ಥ ಆಯ್ತಾ ಏನ ಅರ್ಥ ಆಗಲ್ಲ ಹ
ಪ್ರತಿ ಕಾ ನೀ ನೆನ್ಪಿಟ್ಟು ಪ್ರತ ಕಾನು ರೀಫ್ರೆಶ್ ಮಾಡ ಮಾಡಿ ಮಾಡು
ನನಗ ಹೇಳಿದ್ರೆ ಯಾರಿಗ ಹೇಳ್ದಂಗ ಮನ್ ಪಂಡಿತ್ರಿರಿಗೆ ಮಾನ್ ಪಂಡತ್ರಿಗೆ ಇದಂಗ ಅಷ್ಟು ನೆನಪಿಡ್ತದ
ಏ ರಿಫ್ರೆಶ್ ಮಾಡಂದ್ರಿ ಆ ಸಲ ಏನ್ ಮಾಡಿತೇನ್ ಮಿ
ಅವಾಗ ಕಿವಿಯ ಬಿದ್ದಿಲ್ಲ ಅಲ್ಲಿ ಅಂದೇನ್ ಮತ್ತೆ ರಿಫ್ರೆ ಮಾಡ್ ಅಂದ್ರೆ ಏನ್ ಮಾಡಿದ್ದೇನ ಅಂದ್ರ ನಾ ನಿನ
ಏನಂತ ಹೇಳಲಿ ನಿನಗ
ಹೆಂಗ ಕಬಳಲ್ಲ ಯಾರು ಪಾಲಂಬುದು
ಒಂದು ಕಾಲಿಗೆ ನಲ್ವತ್ತು ರೂಪಾಯಿ ಲಕ್ಕಡ್ದೇನೆ ಇವಾಗ
ಮತ್ತ ಎಲ್ಲ ಪ್ರಚಲ್ಲ ಮೂರು ಕಾಲಕ್ ಮೂರು ಕಾಲಲ್ಲ ನಾಕಾಲ್ ಹೋಗ
ಈಗ ಏನ್ ಮಾಡಮ ಗೊತ್ತಾ ಉರ್ಲಾಕೆಮ ಇಬ್ಬರು ಸೇರಿ ಏನ್ ಮಾಡಮ್ಮ ಉರ್ಲ ಕೆ ಮಸ್ ಎಷ್ಟ ನೀ ಎಷ್ಟನ್ ಖರ್ಚಿ ಕೊಡ್ತಾನನ್ ಕೇಳಿ
ಎಲ್ತಾ ಇರ್ಲಿ
ಆ ಮತ್ ಇರ್ಲಾ ಅಂತ ಬಿಡಲ್ಲ ಅಂದ್ರ ಮತ್ತೆ ಅದಡಕ್ಂತ ಕುಂತಾನ ಇರ್ಲಾ ಅಂತನ್ವಾಗ
ಇಲ್ಲ ಅಂತ ಬಿಡ್ಡಿದ್ದೆ ಮತ್ತೆ ಒಂದ್ ಕಾ ಮಾಡಿದೆ ಹಂಗೆ ಮಾಡಿದೆ
ಯಾರ್ ಮಾಡ್ಯಾರ ಯಾರ್ ಮಾಡ್ಯಾರ ನಾನ್ ಮಾಡನೆ
ರಿಪ್ರೆಷ್ ಮಾಡಂದೆ ನಿನಗೆ ರೀಫ್ರೆಷ್ ಮಾಡಂದೆ ನಿನ್ ಕೇಳಿಸಿತಾ
ಅಲ್ಲಾ ಒಳ್ಳೆ ಹುಡುಗನಂತಂದ ಬರ್ಗಿ ಮಂದಿ ಮ್ಯಾಗ ಹಾಕದಲ್ಲಿ
ಅಲ್ಲಿ ರಿಫ್ರೆಶ್ ಮಾಡೆ ರರಿಫ್ರೆಶ್ ಮಾಡಂದ್ರೆ ಮಾಡ್ಲಿಲ್ಲ
ಯಾವಾಗೈಂದ
ಅವಾಗನ್ ರೀಫ್ರಶ್ ಮಾಡ್ ಮಾಡ್ಲ
ಕಿವೇ ಬಿದ್ದಿಲ್ಲ ಅಂತಾನ ನಿನ್ಗೆ ಎಸತ್ತಯತ್ಲಿ ಹೇಳಕ
ಈಗ ನೋಡಿದ್ದೇ
ಇವಾಗ ಆಯ್ತಂದಿದಿ ಮುಗು ಮಾಡ್ತನ ಅಂತಂದೆ ನಾನು ಏನ್ ಲ ಕ್ಯೂಡ್ ಗ್ಯೂಡ್ ಆಗಿದ್ಯಾನೋ
ಎಷ್ಟು ಕಾಲ್ ಹೋಗ್ಯಾವ
ಒಂದೇ ಹೋಗ್ಯದ
ಅದ್ ಎರಡು ಅಂತ ಅಂಧಲ್ ಮತ್ತ
ಎರಡಂತ ತೋರ್ರಿಸ ನೋಡಿಲ್ಲಲೆ ನೋಡಿಲ್ಲ ಮರ್ತೆ ಮತ್ತೆ ನೋಡ್ತಂತಡಿ ಇವಾಗ ನೋಡ್ತನ್ಂತೈಡಿ ನೆನ್ಪು ಮಾಡಾ ನೆನ್ಪ ಮಾಡಾ ನೋಡ್ ಕೆಂಬರ್ ನೋಡ್ ಕೆಂಬರ್ ನೋಡ್ ಕೆಂಬರ್
ಏ ನೋಡ್ಕೊ ಬರ್ಬೇಡ ತಡಿ ಆಗ್ಲು
ಆಗಣನ ನೋಡ್ಕಂಬರತ್ನಲ್ಲಿ ಇವಾಗ ನೋಡ್ಕಂಬರಕನ್ ಇನ್ನ್ ಮಾಡೈಟ್ದೆನುೋ
ಹಗೆ ಮಾಡಿ ಮೂರ್ ಕಾಲಕ
ಎಷ್ಟ ಕಾಲ ಕ ಇಡ್ಸಿಟ್ಟಿದ್ ಗೊತ್ತ ನೀನು
ಹಿಂಗೆ ಮಾಡಿ ಎಷ್ಟ್ ಕಾಲ ಕಲ್ಸುತ್ತ ನೀ ಹೇಳಳ್ ಕಳ್್ರ ಎಷ್ಟು ಕತಿದ್ದ ಹೇಳಿಲ್ಲ ಅಂದ್ರೆಂಗ ಕೆಸ ಹಾ ಲತ ಹೇಳಕ್ಕೆ ಅಂತಿದನಿ ಇಷ್ಟ ಹೋಗ್ಯವ ಹೇಳಿಲ್ಲ ಹೇಳಿಲ್ಲ ಅಂದ್ರ ಎಷ್ಟ ಹಪ
ನಾ ಮಾಡಿಲ್ಲನ ಕಾಯ್ತೀನಿ ಅಂದ್ರ ಮಚ್ಚ
ಲಕ್ಸ ನೋಡು ಇದೇ ಇದೇ ಟಾಪಿಕ್ ಆರ್ ನಿಮಿಷ ಮಾತಾಡಿ
ಇ ಉದ್ರ ಮಾತಾಡ ನಮ್ ಕೆಲ್ಸ ಆಗಧೀ ಹ
ಏನೇನ್ ಟಾಪಿಕ್ ಬೇಕಂದ
ಹ್ಮ ಏನ್ ಹೇಳುವ ಇದ್ರ ಕೆಲ್ಸ
ಹನ್ನಂಪ್ಲೈ ನೋಡ್ ಹನ್ನಪ್ಲಾಯ ಕೆಲ್ಸ ಕೊಡದು ಇದ್ದ
ಅ ನ ಪಲೆ ಅದಕ್ಕೆ ಕಾರ್ಯರಥರಸರು
ಹಾ
ಒಳ್ಳೆ ಕೆಲ್ಸ ಮಾಡ್ಯಾರ ಅವ್ರನು
ಹ
ಅಲ್ಲ
ಹಾ
ಇಲ್ಲಾಂದ್ರೆ ನಮ್ಗೆ ಯಾವಾಗ ಜಾಗ ಜಾಬ್ ಸಿಗುತ್ತತ್ತ ಅಂದೆ
ಆಯ್ತ ರೆಫರ್ ಮಾಡು ಆ
ಹಾ ಉದುರು ಉದುರು ಇದ್ರ ಇದ್ರ ರೆಫರ್ ಮಾಡಿಕಂತ ಕೊಡ್ತಿದ್ ಒಂದ್ ರೂಪಾಯಿ ಬರ್ತಿದ್ದಿಲ್ಲ ಅಲ್ಪ ಎಮಟ
ಹಾ
ಎಷ್ಟ ಎಷ್ಟು ರೆಫರ್ ಮಾಡಿರೋದು ಗೊತ್ತದ
ಸೇಡಮ್ಗನ್ ಗೊತ್ತಾಗಬೇಕಕ್ ಅಲ್ಲಾ ಸೇಡಮಗನ್ ಗೊತ್ತಾಗಬೇಕಕ್
ಅವ ನಮಗೆಚ್ಚ ಇಲ್ಲ ಸೀಡಮಿಗ್ ಗೊತ್ತಾಯ್ತ ಅಂದ್ರ ನಮಗೆ ಹಚ್ಚ ತಲೆ ತಿತಾನೆ ನೋಡವ ಗ್ಯಾರಂಟಿ ಹೊತ್ನಾ
ಹ್ಮ್ ನೀ ಹೇಳಿ ನನ್ ಮಾಡಿ ನನ್ನು. ಹಂಗಲ್ಲ ನೀ ಕೇಳ್ಬೇಕ ನಾನು ಆಲ್ರೆಡಿ. ಮಾತಾಡಿದೇನ್ ನನ ಬರಲ್ಲ ಅದು ನಿನ್ ಬೇರೆ ಬರುತ್ತ ಅಂತ ಹೇಳ್ಬಿಡಕ್ ನೀನ್.
ಇಂಗ ಹಿಂಗ ಚೆಕ್ತರ ಸುಡೋಕ ಅಂದ್ಯ.
ಆ ಕಡೆ ತಿರ್ಬ ಬಿಡಬೋಕ ಶಾಣೆ ಆಗಿಬಿಡಬೇಕ್. ನನ್ ಟಾಸ್ಕ್ ನನ್ ಟಾಸ್ಕ್ ಮುಗ್ಡೇತಿ. ಹಾ ನನ್ ಟಾಸ್ಕ್ ಮುಗಿದಬಿಟ್ಟೇತಿ.
ಅದ ಒಂದ್ಸತಿ ಟ್ರೈ ಮಾಡಮ್ಮ ಅಂದ್ರ ಸಿಗಬಳು ಐತಿ.
ಅಯ ಎಲ್ಲ ನಂದ ಇನ್ನ ಅಯ್. ಅಲ ನೀವು ಸುಮ ಹೋಯ್ತವ ನೋಡಲೇ ಸುಮ ರೊಕ್ಕ ಖರ್ಚ ಹೋಗ್ಬಿತ ಎಲ್ಲಾ ಸಂತ ಹೇಳಿದ್ರೆ ಸುಮ ಮಾಡಲ್ಲ ಅವ.
ಎಲ್ಲಾ ಹೋಗ್ತಾದ ಅಂದ್ರ ಮಾಡಲ್ಲಂದೆ.
ಈಗ ನೀ ಹೇಳ್ತದ ನೀ ಮಾಡ್ತಿ ಏನ್ ನಿಗ. ಈ ರಕ್ಕ ತ ಮಿ ಎಲ್ಲ ಸೋತ ಮಾಡ್ತೇನೆ.
ಮಾಡಲ್ಲ ಬಿಡು ಮಾಡದೇನಾ.
ಮತ್ತ ಹಂಗೆ ಅವನು.
ಬರದನು ಹೋಗ್ಬಾರ್ದಂದೆ ಅವ ಚಿಕನ್ ರೋಲ್ಡ್ ಅಡಿಕೆ ಅಂದ. ಕುಡ್ತನವ.
ಅದ್ರಾಗ ಎಷ್ಟು ಬರುತ್ತ.
ಅದ್ರೊಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾನ.
ಹ್ಮ್.
ಲಾಭ ಆಯ್ತಂದ್ರೆ ಚೊಲೋ ಇಲ್ಲ ಆಗಿಬಿಡ್ತದ ಎಲ್ಲ.
ಹದ್ ಜಾಸ್ತಿ ಅಲ್ಲ .
ಹ್ಮ ಹೋಗದ್ ಜಾಸ್ತಿ ನಿನ್ ಲಕ್ಕ ಮ್ಯಾಗ ಬರ್ತದ ಅದಂದ್ರ. ಆ.
ಆದ್ರೆ ಲಕ್ಕ ಮೇಲ್ ಹೆಂಗ್ ಬರತ್ತ ಅನ್ಯ.
ಹಾ ನೀನ್ನೇನ್ ಹಾಕಿರ್ತ ಅಲ್ಲ.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
ಎಲ್ಲಾ ಲಕ್ಕಮಾಗ ಆಡ್ಸ ಆಡ್ತದ ಅದು. ಅಂದ್ರ ಅದಕ್ಕನೂ ಲಕ್ಕ ಜಗ್ಗೆ ಬೇಕ್ ಅಲ್ಲೆ. ಭಾಳ ತಲಿ ತಿಂದದ ಫಿಫ್ಟೋ. ಹಾ ಏವಿಯೇಟರ್ ಹಂಗೇನೇ ಮತ್ತೆ ಅದನ್ ಬೇರೆ ಆಗ್ತತೇನ. ಏವಿಯೇಟರ್ ಚಿಕನ್ ರೋಡ್ ಅಂದ್ರ ಹೆಂಗ ಹೇಳ.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
ಅಷ್ಟ ಚಿಕನ್ ರೋಡ. ಅಂದ್ರ ಅ ಕೋಳ ಎಗಿರ್ಕ ಅಂದ ಹೋಗಲ್ಲ ದಾರಿಮ್ಯಾಗ ದಾರಮ್ಯಾಗ ಎಗಿರ್ಕ ಹೋಗ್ತವ ನೋಡು. ಅದು. ಅದ್ ಏಗ್ರಕ ಹೋದ್ರ ಯಾವಾಗ ಕೈ ಕೊಡ್ತ ಅಂತೇಳ್ತದನ್ಲ ಅದ ಕೋಳಿ.
ಹಾ.
ಹಾ.
ಇಲ್ಲ ಇಲ್ಲ ಅದೇ ಸರ್.
. ಕಾಡ್ತಾನ ನಾವು ಜಗ್ಗೆ ಕಳ್ಕಂತದ ಬರ್ತದ ಯಾವಾಗನ್ ಲಾಭ ಅಂತನ ಅವ.
ಹ್ಮ . .
ಮತ್ತ ಏನ್ ಕೆಲ್ಸ ಹೇಳ ಅವನಿಗುನು. ಹೌದಲ್ಲ. ಇನ್ಕಮ್ ಇನ್ಕಮ್ ಮುಖ್ಯ ಇನ್ಕಮ ಮುಖ್ಯ ಹಾ.
ಆಯ್ತು ಲಕ್ಷಸ ಕ ಕಟ್ವ ಕಟ್ಟ ಮಾಡಿ ಮತ್ತ ಹಚ ರೀಫ್ರೆಶ್.
ಹಾ ಹಾ.
ಯಾ ಆನ್ಲೈನ್ ಜಲ್ದಿ ಬೇಗ ಹಚ.